ಹಲೋ.
ಹೇಳ್ರಿ ಮೇಡಮ್.
ಹೂ ಊಟ ಆಯ್ತಾ ರೇಖಾ.
ಹಾ ಇನ ಇಲ್ಲಾ ಮೇಡಮ್ ಮಾಡ್ಬೇಕು ಆಯ್ತಾ ನಿಮ್ದು.
ಹ್ಮ್ ಆಯ್ತು.
ಹೋಗಿ ಮಾಡ್ಬೇಕು.
ವಾಯ್ಸ್ ಯಾಕೊ ಚಿಕ್ಕದಾಗಿ ಕೇಳಿಸ್ತಾ ಇದೆ.
ಹೌದಾ ನೆಟ್ವರ್ಕಿಗಿನಾ ಬಿಸಿ ಐತೇನೋ.
ಹ್ಮ್. ರಘು ಹ್ಮ್.
ಏನ್ ಮಾಡ್ತಿದ್ರಿ ಮೇಡಮ್.
ಏನ್ ಇಲ್ಲಾ ಊಟ ಮಾಡ್ದೆ ಸುಮ್ನೆ ಕುತ್ಗೊಂಡೆ. ಮಳೆ ಬಂದಂಗ ಆಯ್ತಲ್ಲ ಬಟ್ಟೆ ತಗ್ದು ಹೊರ ಒಳಗ ಹಾಕಿದೆ. ಹ್ಮ್ ಮಕ್ಕಳು ಮಲಗಿದರೆ ಏನು.
ಹಾ ಮೇಡಮ್.
ನಾನ್ ಮಕ್ಳು ಮಲಗಿದಾರಾ ನಾನು ಸುಮ್ಮನೆ ಕುಂತೀನಿ.
ಹ್ಮ್ ಫ್ರೀ ಇದೀರಾ ಅಂಗಾದ್ರೆ.
ಹಾ ಫ್ರೀಯೇ ಸ್ವಲ್ಪ ಜೋಳ ಹಸನ ಮಾಡ್ಬೇಕಿತ್ತು. ಮಾಡ್ಬೇಕು ಸಾಯಂಕಾಲ ಹಾಕ್ಕೊಂಡು ಬರಬೇಕಾ ಇಟ್ಟು. ನಾನ.
ರೋಟಿ ಮಾಡಿ.
ಹೂ ರೊಟ್ಟಿ ಮಾಡೋಕ್ಕೆ. ನಿಮ್ದೆನ ಅಡಗಿ ಊಟ.
ಬೆಳಿಗ್ಗೆ ಹೋಳಿಗೆ ಇವಾಗ ಪಲಾವು.
ಹು ದೋಸೆ ಪಲಾವ್ ಏನೋ ಹೋಳಿಗೆ.
ಬೆಳಿಗ್ಗೆ ಹೋಳಗೆ.
ಹು
ಇವಾಗ ಪಲಾವು ಮಟನ್.
ಪಲಾವು ಮಟನ್ನ ಹಾ ನಿನ್ನೆ. ಹಬ್ಬ ನಿನ್ನೆ ಹಬ್ಬದ ಊಟ ಇವತ್ತು ಕರಿ ಊಟನಾ.
ಇಲ್ಲಾ ಇವತ್ ಇವತ್ತೇ ಬೆಳಿಗ್ಗೆ ಮಾಡಿರದು ಹೋಳಗೆ.
ಹೋಳ್ಗೆ ಇವತ್ತ ಮಟನ್ ಇವತ್ತ.
ಅಂದ್ರೆ ಇಲ್ಲಿ ಇರ್ತಕ್ಕಂತ ದೇವರಿಗ ಮಾಡಿದ್ರಾ. ಹಲೋ ಹಲೋ ಮೇಮ್ ಕೇಳಸ್ಟಿದೇನಾ. ಕ್ಷಹ. ಹಲೋ ಹಲೋ